ಹಾ ಹೇಳಿ ಹಾ ಕೇಳಸ್ತಾ ಇದದೆ ನಿಮ್ ಕೇೇಳಸ್ತಾ ಇದ
ಹಾ ಕೇಳಸ್ತಾ ಇದೆ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಸುಮ್ನೆ ಕೂತಿದ್ವಿ ಈಗ ನೀವೇನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಇವಾಗ ಒಂದು್ ಸೋಷಿಯಲ್ ಮೀಡಿಯಾದಲ್ಲಿ ವಿೀಡಿಯೋ ನೋಡಿದೆ
ಹಾ
ಅಂದ್ರೆ ನೀವು ಭತ್ತದ ಹಗೆ ಮಾಡಿ ಹಾಕ್ತಿೀರಲ್ಲಾ
ಹಾ ಹೇಳಿ
ಅಂದ್ರ ಒಣ ನೆಲ್ದ ಮೇಲೆ ಹಾಕ್ಬಿಟ್ಟ ಆಮೇಲೆ ನೀರ್ ಬಿಡ್ತೀರ ಏನ್?
ಹಾ ಈ ಸಲ ಹಾಗೆ ಮಾಡಿದ್ವಿ ಪ್ರತಿ ಸಲ ನೀರಿಟ್ಟು ಅದ್ರೊಳಗೆ ಹಾಕ್ತಿದ್ವಿ ಈ ಸಲ ಒಣ ನೆಲ್ದಾಗ ಚಲಿದೀವಿ
ಹಾ ಇವಾಗ ನಂದೊಂದ್ ವಾಟ್ಸಪ್ ಅಲ್ಲಿ ನೋಡಿದೆ
ಹ ಹಾ
ಅವರು ಹೊಲದದಲ್ಲಿ ಆಗ್ತಾ ಇದ್ರು ಅಂದ್ರೆ ಒಣ ನೆಲ್ ಮೇಲೆ ಆಗ್ತಾ ಇದ್ರು ಇದೇನಪ್ಪಾ ಈ ತರ ಮಾಡ್ತವ್ರಿ ಅಂತ ಮತ್ತ ನೀರ್ಲ್ಲ ವಡ್ಡಿಲ್ಲ
ಹ ಹ ಹೌದಾ
ಹ ಅದೇ ಸ್ವಲ್ಪ ಡೌಟ್ ಬಂತು ಅದಕ್ಕೆ ಕೇಳಿದೆ ನಿಮ್ ಕಡೆನ ಹಾಗೆ ಮಾಡ್ತಾರನಂತ
ಹಾ ಹಾಗೆ ಮಾಡ್ತಾರೆ ಯಾರ ತರಾನೂ ಮಾಡ್ತಾರೆ ಎರಡು ತರ ಮಾಡ್ತಾರೆ ಹಸಿನಲ್ದಾಗ್ನು ಚಲ್ತಾರೆ ಒಣನೆಲ್ದಾಗ ಭ ಚಲ್ತಾರೆ
ಹಾ ಯಾವ ಚೆನ್ನಾಗ್ ಬರುತ್ತೆ ಎರಡು ಚೆನ್ನಾಗ್ ಬರುತ್ತಾ
ಹಾ ಅಂದ್ರೆ ಮಳೆ ಮಾಡ ಅದನ್ನ ನೋಡ್ಕೊಂಡು ಮಾಡ್ತಾರೆ
ಅಂದ್ರೆ ಅದು ಹಾಕಿದ್ದಿನ ಮಳೆ ಬರ್ಬೇಕಾ ಹೇಗೆ
ಆ ತರ ಅಷ್ಟೊಂದು ಪೂರ್ತಿ ನಮಗೂ ಗೊತ್ತಿಲ್ಲ
ಹ್ಮ
ಸ್ವಲ್ಪ ಅಷ್ಟು ಬೇಸಿಕಲಿ ಸ್ವಲ್ಪ ಗೊತ್ತು
ಹೌದಾ ಮತ್ತೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಎಲ್ಲಾ ಯೂಸ್ ಮಾಡಕ್ ಬರುತ್ತಾ
ಬರುತ್ತೆ ಸ್ವಲ್ಪ ಸ್ವಲ್ಪ ನಿಮಗೆ
ಹಾ ಬರುತ್ತೆ ಇದೇನಾ ಲ್ಯಾಪ್ಟಾಪ್ ನಿಮ್ಮ್ ಹತ್ರ
ನಮ್ಮ ಹತ್ರ ಇಲ್ಲ ಇನ್ನುೂ ತೋಬಬೇಕಕ್ಂತ ಇದ್ದೀವಿ ಈಗ ಇನ್ನು ಒಂದು ಟೂ ಮಂತ್ಸ್ ಅಲ್ಲಿ ತೋಬೇಕು
ಹೌದಾ ಅಂದ್ರೆ ಆವಾಗ್ಲೇ ಹೇಳ ಹಾ ಆರ್ಡ್ರ ಮಾಡಿದ್ನ ಅಂತ ಹೇಳಿದ್ನಲ್ಲ ತಗೊಳೋದಾದ್ರೆ ಅಂದ್ರೆ ಒಂದು ನಂದು ಐ ಐ ಫೈ ಐ ಫೈ ಇಂದ ತಗೊಳ್ಳಿ
ಹಾಂ ಹಾ
ಸಿರೀಜ್ ಅಂತ ಬರುತ್ತೆ ಐ ಫೈವ್ ಐ ಸೆವೆನ್ ಅದು ತಗೊಳ್ಳಿ
ಹಾ ಹಾ
ಮತ್ತೆ ತಥರ್ಟೀನ್ ಇವಾಗ ಫೋರ್ಟೀನ್ ಜನ್ ನಡೀತಾ ಇದೆ
ಓ ಹೌದಾ
ಹ ತರ್ಟೀನ್ ಅವರ್ ಫೋರ್ಟೀನ್ ಯಾವ್ದಾದ್ರು ತಗೊಳ್ಳಿ ಚೆನ್ನಾಗಿರುತ್ತೆ
ಹಾ
ನಂದೇ ಯ ಈ ಸಿರೀಸ್ ಅಲ್ಲಿ ಹೆಚ್ಚು ಹೆಚ್ ಎಕ್ಸ್ ಹಿಂಗ ಇರುತ್ತೆ ಅದು ಆ ತರ ಇದ್ರೆ
ಹಾ ಆತರ ತಗೋಬೇಕಾ
ಈ ಮಾತಾಡಕತಂತಿಲ್ಲ ಅ ಹೌದಾ ತರ ತೊಡ್ರೆ ಸ್ವಲ್ಪ್ ಚೆನ್ನಾಗ್ ಬರುತ್ತೆ
ಹಾ
ಈಥರ ಇವಾಗ ಅಡ್ವಟೈಸ್ಮೆಂಟ್ ಅಲ್ಲೆಲ್ಲ ಬರುತ್ತಲ್ವಾ ಇದ್ರಲ್ಲಿ
ಹಾ ಅದ್ರಲ್ಲಿ
ಇವಾಗೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಅದೆಲ್ಲಾ ಅಡ್ವರ್ಟೈಸ್ಮೆಂಟ್ ಬರುತ್ತೆ ರ್ತದಲ್ಲಾ ಇದು ಚೆನ್ನಾಗಿದೆ ಲ್ಯಾಪ್ಟಾಪ್ ಅದು ಚೆನ್ನಾಗಿದೆ ಅಂತ
ಹ ಹಾ
ಆತರ ಏನ್ ಸರಿ ಇರಲ್ಲ ಸುಮ್ನೆ ಒಂದ್ ವರ್ಷ ಎರಡ್ ವರ್ಷ ದುಡ್ಡು ಇರೋರ್ಗ ಅದು ಒಂದ್ ವರ್ಷ ಮತ್ತೆ ದೋರಗಡ ಮತ್ತೊಂದು ತೋತಾರಲ್ಲ
ಓ ಹೌದಾ ಅಂದರೆ ನೀವು ಸೋಷಲ್ ಮೀಡಿಯಾ ಯೂಸ್ ಮಾಡ್ತೀರಾ
ಹಾ ಮಾಡ್ತೀನಿ ಸ್ವಲ್ಪ ಸ್ವಲ್ಪ
ಹಾ ಹಾ ಅಂದ್ರೆ ನೀವು ಇಂಪ್ವೆೆನ್ ಸರ್ರಾರ ಅಂತ ಕೇಳ್ಟದ್ದೆ ಯಾವದಾ
ನಾನಾ ಮೊದ್ಲು ಒಮ್ದ್ ಯೂಟ್ಯೂಬ್ ಚಾನಲ್ ಇತ್ತು ಹ ಸ್ವಲ್ಪ ಬಿಟ್ ಮಾಡಿದ್ದೇನೆ
ಹಾ
ಹಾ ನೀವು ಯಾವುದು ಯೂಸ್ ಮಾಡಲ್ವಾ
ಹಾ ಹೇಳಿ
ಹಾ
ಹಾ ಹೇಳಿ
ನೀವ್ ಯಾವ್ದು ಯೂಸ್ ಮಾಡಲ್ವಾ.
ನಾವು ಯೂಸ್ ಮಾಡ್ತೀವಿ ನಾವು ಕೂಡ ಸೋಷಲ್ ಮೀಡಿಯಾ
ಮಾಡಾತೀರಾ ಟ್ವೀಟ್ರ್ ಅದು
ಟ್ವಿಟರ್ ಅದುದು ಯೂಸ್ ಮಾಡೋಲ್ಲ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ನ್ಯಾಪ್ ಹಾ ನೀವು
ಹಾ ನಾನ್ ಕೂಡ ಅಷ್ಟೇ.
ಹಾ
ಮತ್ತೆ ಸ್ಪೋರ್ಟ್ಸ್ ಎಲ್ಲ ಇವಾಗ ಯಾವನು ವಾಲಿಬಾಲ್ ವಾಲಿಬಾಲ್ ನಡೀತಾ ಇದೆ ಅಲ್ಲ ಯಾವ್ದೂ.
ಹಾ ಎ ಬಿ ಸಿ ಮ್ಯಾನ್ಸ್ ಕಪ್ ಇತ್ತತದು ಮುಗತದು.
ಮುಗಿತಾ
ಹಾ ಇಂಡೋನೇಷಿಯ ಚಾಂಪಿಯನ್ಸ್ ಆಯ್ತು.
ಇಂಡೋನೇಷಿಯ್ಯಾ ಚಾಂಪಿಯನ್ಸ್ ಆಯ್ತಾ.
ಹಾ ಇಂಡಿಯಷ ಚಾಂಪಿಯನ್ಸ್ ಆಯ್ತು ಕೋರಿಯಾ ರನ್ನರ್ ಆಫ್ ಆಯಿತು.
ಹಾ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರ್ತಾ ಇದೆ ಗಾಳಿದು ಎಲ್ಲಿದ್ದೀರಾ
ಒಂದ್ ಸೆಕೆಂಡ್ ಒಳಗಡೆ ಹೋಗ್ತೀವಿ
ಹಾಂ
ಹಾ ಹೇಳ
ಹಾ ಇವಾಗ ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು ತಗೋ
ಹಾ ಇಂಡಿಯನ್ ಟೀಮ್ ಬೇಸ ಬ್ರೋಸನ್ ಕಪ್ಗೆತ್ತು
ಹಾ
ಹಾ ನೀವು ನೋಡಿದ್ರಾ ಅದ ನೀವು ನೋಡಿದ್ರ ಅದನ್ನ
ಇಲ್ಲ ನನ್ ಫ್ರೆಂಡ್ಸ್ ನೋಡ್ತಿದ್ರು ನಾನ್ ಸ್ವಲ್ಪ ಅಷ್ಟೇ ಅವ್ರು ನೋಡ ನೋಡುವಾಗ ಅಷ್ಟ ಸ್ವಲ್ಪ ನೋಡ್ತಾ ಐತೆ
ಹೌದ ಹೌದಾ ಅಂದ್ರೆ ನೀವು ಜಾಸ್ತಿ ನೋಡಲ್ವಾ ಸ್ಪೋರ್ಟ್ಸ
ಎಲ್ಲ ನೋಡಲ್ಲ ನೋಡಲ್ಲ ನೋಡಲ್ಲ
ಹಾ ಹಾ ಯಾವ್ದು ಸ್ಪೋರ್ಟ್ಸ್ ನೋಡಲ್ವಾ ಕ್ರಿಕೆಟ್ ನೋಡಲ್ವಾ
ಇಲ್ಲ ನೋಡಲ್ಲ
ಹಾ ಹಾ ಹೌದಾ ಮತ್ತೇಏನ್ ನೋಡ್ತೀರಾ ನೀವು
ಏನ್ ಆ ಸ್ಪೋರ್ಟ್ಸ್ ಎಲ್ಲಾ ನೋಡೋದ ಇಲ್ಲ ಅದ ಬಿಟ್ರೆ ಮೂವಿ ಕಾರ್ಟೂನ್ಸ್
ಹಾ ಹಾ ಹೌದ ಯಾವ ಕಾರ್ಟೂನ್ ನೋಡ್ತೀರಾ
ಹ ನಾನು ಪಕೆಮಾನ ಸಿಂಚನ್ ಹ ಡೋರೆಮನ್ ಸ್ವಲ್ಪ ಅವಾಗ ನೋಡ್ತಿದ್ದೆ ಇವಾಗ ನೋಡ್ತಾ ಇಲ್ಲ
ಹಾ ಹಾ
ಓಕೆ ಮಾನ್ ಸಿನ್ ಚನ್ನು ಆ ಕಾಪರೇ
ಹಾ
ಹೂ ಮತ್ತೆ ಅದು ಶಿವ ಸೈಕಲ್ ಶಿವದು
ಹಾ ಹಾ ಶಿವ ಮೋಟು ಪತ್ಲು ಅವು ಎಲ್ಲಾ ನೋಡ್ತೀರಾ
ಹ ರುದ್ರ
ಹಾ ನಾವು ನೋಡ್ತಿದ್ವಿ ಊರಲ್ಲ ಇದ್ರೆ
ಹ ನಿನ್ಜ ಆಟೋ್ರೀ
ಹಾ ನಿಜ
ಮೊದ್ ಮೊದ್ಲು ಜಾಕಿ ಚಾನ್ ಅಂತ ಒಂದ್ ಬರ್ತಿತ್ತು ಅದ ಒಂದು ಜಾಕಿ ಚಾನ್ ಇವೆಲ್ಲ ಮತ್ತ ನೋಡ್ತಾ ಇದ್ವಿ ಇವಾಗೆಲ್ಲಾ ಬರ್ತಾ ಇಲ್ಲ ಹಳೆವು
ಹಳೆ ಕಾರ್ಟೂನ್ಸ್ ಎಲ್ಲ ಸ್ಟಾಪ್ ಆಗಾವೆ ಕರೆಕ್ಟ್
ಹಾ ನೋಡ್ತಾ ಇದ್ರ ನೀವು ಮ
ಹಾ ಮೊದ್ಲು ನೋಡ್ತಾ ಇದ್ದೆ ನಾನು ಕೂಡ ಡಿಸ್ಕವರಿ ಚಾನಲ್ಲ್ ನೋಡ್ಸಿದ್ದೆ
ಏನ್ ನೋಡ್ತಾ ಇದ್ರಿ ಅದರಲ್ಲಿ
ಅಂದ್ರ ಏನಿಮಲ್ಸ್ ಬಗ್ಗೆ ಹೇಳಿತಿದ್ರಲ್ರರಿ
ಹಾ
ಹಾ ಅವೆಲ್ಲಾ ನೋಡ್ತಿದ್ದೆ
ಇದು ಬಿಯರ್ ಗಿಲ್ಸ್ ಅದು ಏಜನ್ ಆಡಾರದು ಎಪಿಸೋಡ್ಸ್ಗಳು ನೋಡಿಲ್ವಾ
ಹಾ ಅದು ಯಾವದ್ ನೋಡಿಲ್ಲಾ
ಹಾ ಚೆನ್ನಾಗಿರ್ತ ಬೇರ್ಗಿರ್ಸ್ತು ಮತ್ತೆ ಯಸನ್ ಆಡ್ರ ಅಂತ ಬರುತ್ತೆ
ಹಓ ಹ ಹೌದಾ
ಮತ್ತೆ ಇಬ್ರು ವಯಸ್ಸಾದ ಅಜ್ಜದವ್ರ್ದು ರಿಕ್ ಅಂಡ್ ಕ್ಯಾರಿ ಏನು ಅವ್ರದ್ದು ಅವ್ರದೊಂದ ಬರುತ್ತೆ
ಹ ಅವ ಯಾವವು ನೋಡಿಲ್ಲ ಅಷ್ಟೊಂದು
ಮತ್ತೆ ಅದ್ರಲ್ಲಿ ಡಿಗ್ಗರ್ಸ್ ಅಂತ ಬರುತ್ತೆ ಅಂದ್ರೆ ಗೋಲ್ಡ್ ಅಂದ್ರೆ ಒಂದ್ ಟೀಮ್ ಇರುತ್ತೆ
ಹಾ
ಯಾವ್ದಾದ್ರು ನದಿಗ ಅಥವಾ ಹೋಗ್ಬಿಟ್ಟು ಬಂಗಾರ ತೆಗಿತಾರೆ
ಓಹ ಹೌದಾ ನಿಜ ಇರುತ್ತಾ ಅದೆಲ್ಲಾ
ಹ ನಿಜಾನೇ ಮತ್ತೆ ವೀಕೆಂಡ್ ಟೂನಾ ಅಂತ ಬರುತ್ತೆ ಅಂದ್ರೆ ಒಂದು ಒಂದ್ ಹಾರ್ಬರ್ ಅಂತ ಗೊತ್ತಲ್ವಾ
ಹ ಅಷ್ಟೊಂದು ಕೇಳಿಲ್ಲ ಹೇಳಿರ್ಲಿ
ಹರ್ಬಾರ್ ಅಂದ್ರೆ ಸಿಪ್ಪ ಎಲ್ಲ ನಿಂದಿರ್ತಾವಲ್ಲ ಸಮುದ್ರ ಅಲ್ಲಿ ದಂಡ್ಯದಲ್ಲಿ
ಹಾ
ಹ ಅದ್ರಲ್ಲಿ ಒಂದು ಟೀಮ್ಸ್ ಗಳು ಇರ್ತವೆ ಅಂದ್ರೆ ಒಂದೊಂದ ಒಂದೊಂದು ಹ ಒಂದೊಂದ್ ಒಂದೊಂದ್ ಬೊಟ್ ಒಂದೊಂದ್ ಬೋಟು ಒಂದೊಂದ್ ಟೀಮ್ ತರಾ
ಹಾ ಹಾ
ಅವರು ಒಂದ್ಸತಿ ಸಮುದ್ರ ಕಿಳಿದ್ರೆ
ಹ್ಮ
ಇಷ್ಟು ಟೈಮ್ ಅಲ್ಲಿ ಅಷ್ಟ ಎಷ್ಟು ಕೆ ಜಿ ಮೀನು ಹಿಡಿದಿರುತ್ತಾರೆ ಅಂತ ಒಂದು ಅದೊಂದು ಕಾಂಪಿಟೇಷನು
ಹಾ ಹೌದಾ ಅಂದ್ರೆ ಒಂದ ಟೀಮ್ ಅಲ್ಲಿ ಎಷ್ಟ್ ಮೆಂಬರ್ಸ್ ಇರ್ತಾರೆ
ಹ ಒಂದ್ ಇರ್ತಾರೆ ಒಂದು ಬೋಟ್ ಡ್ರೈವರ್ ಒಬ್ಬವ ಮತ್ತೆ ಒಂದ್ ಇಬ್ರು ಹಿಡೋರು ಒಂದ ಐದ ಆರು ಜನ ಇರ್ತಾರೆ ಐದ ಅಥವಾ ಐದ ಅಂತು ಇದ್ದೇ ಇರ್ತಾರೆ ಹ ಅವ್ರಲ್ಲಾ ಸೇರ್ ಬಿಟ್ಟು ಅಂದ್ರೆ ಚಿಕ್ಕ ಚಿಕ್ ದಿರ ಹಿಡಿಯೋದಿಲ್ಲ ದೊಡ್ಡ ದೊಡ್ಡದು ಟೂಬಾಳು ಗೋತ್ತಲ್ಲ ಟೋನಾ ಹಾ ಟೂನಾ ಫಿಶ್
ಹ್ಮ
ಅ ಅದ್ರ ಬೆನ್ ಮೇಲೆ ಎಲ್ಲೋ ಮತ್ತೆ ಬ್ಲೂ ಕಲರ್ದು ಕಲರ್ಸ್ ಇರುತ್ತೆ ಅಲ್ಲಾ
ಹಾ ಹಾ
ಆ ತರಾ ಟೋನ ಫೀಶ ಗಳು ಇ ಮಳಿ ಹಿಡಿಬೇಕು
ಹ ಹ ಹೌದಾ
ಅದನ್ ತಂದು ಹಿಡಿದ್ ಬಿಟ್ಟು ತಂದು ಇಲ್ಲಿ ಮತ್ತೆ ಸಮುದ್ರ ತೀರದಲ್ಲಿ ಅದನ್ನ ಚೆಕಿಂಗ್ ಕಳಸತ್ತಾರೆ ಅಂದ್ರೆ ತಗಳೋರು ಬಂದಿರ್ತಾರೆ
ಹಾ ಹಾ
ದೊಡ್ ದೊಡ್ಡ ಹೋಟೆಲ್ ಅವರು ರೆಸ್ಟೋರೆಂಟ್ ದವರು ಅದ ತಗೊಂಡ್ ಬಿಟ್ಟು ಅದ್ರ ಮೀಟ್ ಕ್ವಾಲಿಟಿ ಅದ್ರ ಕಲರ್. ಇಲ್ಲ ಅದೊಂದು ಒಂದು ಒ ಪೈಪ್ ಇರುತ್ತೆ ಒಂದು ಸ್ಟ್ರಾ ತರ
ಹಾ
ಅದನ್ನ ಅದ ಮೀನ್ಗೆ ಸುಚ್ತಾರೆ ಹೊಟ್ಟೇಲಿ
ಹಾ ಚುಚ್ಚಿ ಏನ್ ಮಾಡ್ತಾರೆ
ಒಂದ್ ಎರಡ್ ಮೂರ್ ಫೀಟ್ ಅಷ್ಟು ಉದ್ದ ಇರುತ್ತೆ ಅದನ್ನ ಚು ಚುಚ್ಬಿಟ್ಟು ಮತ್ತೆ ತೆಗೀಿತಾರೆ ಅದ್ರಲ್ಲಿ ನೀ ನೀಟ್ ಎಲ್ಲ ಸೇರ್ಕೊಂಡಿರುತ್ತೆ
ಹಾ
ಆ ಮೀಟ್ ನ ತೆಗೆದ್ ಬಿಿಟ್ಟು ಅದು ಯಾವ್ ಕಲರ್ ಇದೆ ಅನ್ನೋದ್ರ ಮೇಲೆ ಅದಕ್ಕೆ ಅಮೌಂಟ್ ಫಿಕ್ಸ್ ಮಾಡ್ತಾರೆ
ಓ ಹೌದಾ ಯಾವ್ ಕಲರ್ ಇದ್ರೆ ಜಾಸ್ತಿ ಅಮೌಂಟ್ ಇರುತ್ತೆ
ಜಾಸ್ತಿ ಒಂದ್ ಸ್ವಲ್ಪ ರೆಡ್ಡಿ ರೆಡ್ ಮತ್ತೆ ಮತ್ತೆ ಚಾಕ್ಲೇಟ್ ಮಿಕ್ಸ್ ಆದಾಗ ಇರುತ್ತೆ ಅಲ್ಲ
ಹಾ ಹಾ
ಆ ಆ ತರದ್ಕ್ಕಿಂತ ಸ್ವಲ್ಪ ಲೈಟ್ ಆಗಿದ್ರೆ ಒಳ್ಳೇದು ಪೂ ಪೂರ್ತಿ ಸ್ವಲ್ಪ ಬ್ಲಾಕ್ ವೈಟ್ ಇದ್ರೆ ಹ ಏನ್ ಅಂದ್ರೆ ಕಮ್ಮಿ ರೊಕ್ಕ
ಓಹೊ ಹೌದಾ
ಇದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ
ನಿಮ್ಗೆಲ್ಲಾ ಇದೆಲ್ಲ ಹೇಗ್ ಗೊತ್ತು
ಅಂದ ಡೈಲಿ ನೋಡ್ತಾ ಇರ್ತೀನಲ್ಲಾ
ಹಾ ಹೌದಾ
ಅದ್ರ ಮೇಲೆ ಗೊತ್ತಾಯ್ತು ಮತ್ತೆ ಇಲ್ಲ ಅಂದೆ ಇನ್ನೊಂದು ಇನ್ನೊಂದು ಬರುತ್ತೆ ಎಪಿಸೋಡ್ ಅಂದ್ರೆ ಹ ಹಳೆ ಕಾಲದ ಎಲ್ಲಾ ವಸ್ತುಗಳು ಒಂದು ಅರಜ್ಯಲ್ಲಿ ಇಟ್ಟಿರ್ತಾರೆ
ಹಾ ಹೌದಾ
ಅದನ್ನ ಅದನ್ನ ಕಣ್ಕೊ್ಬಿಟ್ಟು ಮತ್ತೆ ಅದನ್ನ ಸೆಲ್ ಮಾಡ್ಬೇಕ್ ಕ್ಯರು ಯಾರ ಹತ್ರ ಅದು ಅದನ್ನ ಯಾರ ಯಾವ ವಸ್ತು ಕೊಂಡ್ಕೊಂಡು ಅದನ್ನ ಮತ್ತೆ ಎಷ್ಟು ಜಾಸ್ತಿ ಪ್ರಾಫಿಟ್ ಅಲ್ ಚಲ್ ಮಾಡ್ತಾರ ಅನ್ನೋದು್ ಅದೊಂದು ಕಾಂಪಿಟೇಷನ್ ಅದೊಂದು ನೋಡ್ತಿದ್ದಿದೆ
ಓ ಹೌದಾ
ಮತ್ತೆ ಫೈ ರಿಚ್ಷ್ಟ ಮೆನ್ಸ್ ಅಂತ ಬರ್ತಾರೆ
ಹ ಹ ಅಂದ್ರೆ ನೀವು ಡಿಫ್ರಂಟ್ ಆಗಿರೋ ಹ ನೋಡ್ತೀರಾ
ಹಾ ಡಿಫ್ರೆಂಟ್ ಡಿಫ್ರೆಂಟ್ ನೋಡ್ತಾ ಇದ್ದೆ
ಹೌದಾ
ಹಾ
ಈ ಈಗ ಏನ್ ಪ್ರೆಸೆಂಟ್ ಏನ್ ಮಾಡ್ತಿದ
ಹಾ
ಪ್ರೆಸೆಂಜ್ ಏನ್ ಮಾಡ್ತಾ ಇದೀರಾ ಈಗ
ಇವಾಗ ಏನಿಲ್ಲ ಮನೇಲಿ ಇದ್ರೆ ನೋಡ್ತಾ ಇದ್ದೆ
ಹಾ ಹಾ
ಇವಾಗ ಇವಾಗ ಫೋನಲ್ಲಿ ನೋಡಕ ಬೋರ್ ಆಗುತ್ತೆ ಅಂತ ಬಿಟ್ಟಿದ್ದೀನಿ
ಓ ಹೌದಾ
ಹಾ
ಮತ್ತೆ ನಡ್ತರು
ನೀವು್ ನೋಡಲ್ವ ಇ್ ಯಾವು
ಯಾವ ನೋಡಲ್ವ ನಾು
ದ ಸರಿ ರಾಮನ್ಗೌಡ್ರೆ ನನ್ಗೊಂದ್ ಕಾಲ್ ಬರ್ತೈತೆ ಸ್ವಲ್ಪ ಬಿಟ್ಟು ನಾ ರಿಟರ್ನ್ ಮಾಡ್ತೀನಿ ಓಕೆನಾ
ಓಕೆ ಓಕೆ